ಊಟ
ಆಯ್ತ್ರಿೀ ನಿಮ್ದು
ಹ
ಮಾತಾಡಕೆಅತಿದ್ಲೇ ನಾನು ಇದ ಒಂದು ಟಾಪಿಕ್ಲೆ ಹಾ ರೀಲ್ ರಾಹುಲ್ ಅಂತ ನಾವು ಬುಕ್ತಂಬ ಅಂತ ಹೇಳಾನ. ಯಾವ್ ಬುಕ್ ತರ ಬೇಕ್ರಿ ಟು ಇನ್ ಒನ್ ರರಿ ಟು ಇನ್ ಒನ್ ಇರಿ
ಕ್ಲಾಸ್ ತಗೋಬೇಕೆನ್
ಟೂ ಇನ್ ಒನ್ ಇಪ್ಪತ್ತೈದು್ ರೂಪಾಯಿ ರೀ
ಅಪ್ಪು
ಇದು ಕಟ್ಟಾತವ್ರೆ ಮತ್ತೆ ಅ ಆನ್ಲೈನ್ ಮಾಡಗಿಂತ ಮಾಡ್ಬೋದು ಮಾಡ್ಲನ್ರಿ
ತಳ ಹಲೋ
ಹಲೋ
ಹೇಳೋ ಮಾತಾಡಲೇ
ಮಾತಾಡ್ತಿನ್ ತಡ್ರಿ
ಮಾತಾಡಲೇ ವಸ್ ವಸ್ ಹಲೋ ಹಲೋ ಶರಣು ಅವ್ರೇ ಬಕ್ ಹಲೋ ಶಾಣು ಅವ್ರೆ
ಹಾ ರೀ ಬುಕ್ ತರಕತಿನ್ರಿ ಯಾವ್ ಬುಕ್ ಬೇಕ್ರೀ ನಮ್ಗೆ
ಮೂರ್ ರೂಪಾಯಿ ಹ್ಮ್ ಹ್ಮ್ ನಮ್ಮ್ ಕಡೆ ಇಲ್ರಿ ನೀವು ಹಾಕಿ ತಗೊಂಡ್ ಬರಿ
ಇಲ್ಲಿ ಕಾಶಿಗ ಹೇಳ್ರಿ ಸರ್ ಫೋನ್ ಇ ಫೋನ್ ಪೇ ಮಾಡ್ತಾರೆ ಮೂರು ರೂಪಾಯಿ
ಫೋನ್ ಪೇ ಅಲ್ರಿ ಅದು
ರೋಕಲ್ಲಲ್ಲೋ ನಾಲ್ಕ ರಪ
ಹೋಗಿ ತಗೊಂಡ್ ಬರ್ರಿ ನೀವು ಹ ಮಿಸ್ ಮಾಡಬೋಡ್ರಿ ಹ ನಮ್ದು ಈಗ ನಾವು ಓ ಕಾಲೇಜ್ ಏನ್ ನಡತವ್ರಿ ರೊಕ್ಕಿಲ್ಲಾ ಅಂದ್ರೆ ಏಳ್ ಬಾರಿ ಮೂರ್ ರೂಪಾಯಿ ಕೊಡ್ತೀವಂತ ಕೊಡಮ್ಮಂತೆ.
ಮಾಡ್ಬಡ್ರಿ ಯಾರ್ ಕೂಡನಾ ಹಾಕ್ಸ್ರಿ
ಹಾ ಹಾಕಿಸ್ತೀವಿ ಅಂತರಿ ನೀವು ಮಿಸ್ ಮಾಡಲಾರದಂಗ ಹಬ್ಬಕ್ಕೆ ಇಲ್ಲಾರದ ಒಂಟೀರಿ ಇಲ್ಲ ಅವ್ರದುು ಫೋನ್ ಪೇ ನಂಬರ್ ಹೇಳ್ರಿ ಮೂರುೂಪೇ ಫೋನ್ ಪೇ
ಹಾ ಮಾಡ್ತೀನಿ ಕಂಟಿನ್ಯಸ್ ಮಾತಾಡಿ ನಾವು ಫೋನ್ ಪೇ ಮಾಡ್ತವಿ ಇಲ್ಲಿ
ಹಾ ತಕೊ ಆರಾಮ್ ಮಾಡ್ರಿ ನೀವು ನೀವೇನ್ ವಿಚಾರ ಮಾಡ್ಬಾಡ್ರಿ ಎಲ್ಲಾ
ಬುಕ್ ಗಿಕ್ಕ ತಗೊಂಡ್ ಬರ್ರಿ ಕಾಲೇಜಿಗೆ ಹೋಗ್ರಿ ಓದ್ರಿ ಆರನೇ
ಎಕ್ಸಾಮ್ ಬರಿರಿ ಎನ್ ಎಸ್ ಎಸ್ ಎನ್ ಸಿ ಸಿ ಕ್ಯಾಂಪ್ ಹೋಗ್ರಿ ಮತ್ ನಾಕು ದಿನ ಬುಡ್ರಿ ಮತ್ ಇವು ಬರ್ತಾವು ಪ್ರಾಕ್ಟಿಕಲ್ ಎಕ್ಸಾಮ್ ಮತ್ತ ಹೋಗಿ ಒಂದ ವಾರ ಬರೀರಿ ಮತ್ತ ನಾಕ ದಿನ ಬಿಡ್ರಿ. ಮತ್ತ ಯ ಯಾವವು ಫೈನಲ್ ಎಕ್ಸಾಮ್ ಅದಾವು. ಅಂತಿಮ ಪರೀಕ್ಷೆ ಬರೆದು ನಿಮ್ಮ ಊರಿಗೆ, ಎಲ್ಲಾ ಹತ್ತು ಬಿಡ್ರಿ
ಹ್ಮ ಹ್
ಕರೆಪ್ಪ ಇವತ್ತೊಂದು ಮಂತ್ ಮಂತ್ರಾಲಯದ ಸ್ಟೋರಿ ಇಟ್ಟಾನ ಅದರಾಗ ಎಂತಾ ಬೆಳಗ ಕಾಣಕಾಂತ ದನಂದ್ರಾ ಬಂದು ಸೀದಾ ಲೊಚ್ಚ ಲೊಚ್ಚ ಲೊಚ್ಚ ಅಂತ ಕಿಸ್ ಕೊಟ್ಟ ಬಿಡಬೇಕ ಅಷ್ಟ. ನಮಗೆ ಅವೆಲ್ಲ ಏನೇ ವಿಚಾರ ತಮ್ಮ ನಮಗೆ ಮೇನ್ ಏನ್ ಶಾನೂಗೌಡಾ ಶಾನಗೌಡ ಶಾನಗೌಡ ಇಜ್ ರೈಡರ್ ಹಾ ಬರಿ ಶಾನು ಅವರ
ಇದ ಯಾವ್ದೋ ಟೂ ಇನ್ ಒನ್ ಅಂತ ನೋಡ್ರಿ ಇದು ತಗೊಂಡ ಏನ್ ನೇಡಿತದೆರ ಟೂ ಇನ್ ಒನ್ ಬುಕ್ ಅಂತ್ರಿ ಇದ ಯಾವದೊ ಆನರೋಲ್ ತಗೊಂಡಿ ನೋಡ್ರಿ.
ಏ ಹೋಗದ್ ಬರ್ರಿ ನೀವು ಟುಯು ಟು ಒಳ್ಳಿ ಕೊಟ್ಟ ಬರ್ರಿ ಅದನ ಹೋಗಿ.
ಇಲ್ಲ ಇಲ್ಲರಿ ರೂಲ್ ಹೇ ತಂದಿನಿ ಬರಿ
ನಾವ ಮೊದ್ಲ ಬರಿದು ಹಿಂಗ ಲೈನ್ ಇದ್ರೆ ಆಕಾಶ ಭೂಮಿ ಬರಿತೀವಿ ಲೈನ್ ಇಲ್ಲಾಂದ್ರ ಮತ್ ಮತ್ತೆ ಒಂದೊಂದ್ ಬುಕ್ದಾಗ ಒಂದೊಂದ್ ಲೆಟರ್ ಬರಿತೀವಿ ನೋಡ್ರಿ ನಾವು.
ಅಂದ್ರೆ ಇದ ಬರೀ ನೂರ್ ಇಪ್ಪತ್ತೈದು ಪೇಜ ಅದಾವರಿ ಇದ್ರಾಗ.
ಐ ಎ ಎಸ್ ಬಸವರಾಜ್ ಅಂತ ಅದಾರಿ ಇಲ್ಲೆ ನಮ್ಮ ಕಾಲೇಜ್ ಒಬ್ರು ಇವ್ರು, ಬಂದಾಗ ಎಪ್ಪತ್ ಕೆಜಿ ಇದ್ರು ಈಗ ಎಲ್ಲಾ ಹೊಡ್ಕೊಂಡ ಹೊಡ್ಕೊ, ಸೊರಗಿ ಬಿಟ್ಟಾರ ನೋಡ್ರಿ ಎಲ್ಲಾ ಓದಿ ಓದಿ ಓದಿ ದಿನ ವ್ಯಾಯಾಮ ಮಾಡ್ತಾರೇ ಅವರು
ಹ್ಮ್
ಹತ್ತು ಕೆಜಿ ಸೊರಗ್ಯಾರ ಅವರು ಬಾಳ ಪರಿಶ್ರಮ ಐತ್ರಿ ಅವರ
ಪರಿಶ್ರಮ ಬಾಳ ಇದೆ ಅವರದು ಪರಿಶ್ರಮ ಅಕಾಡೆಮಿ ಅಂತ ಕ್ಲಾಸ್ ತೆಗದಿದ್ರರು ಅವ್ರು. ಅವರು ಪ್ರದೀಪ್ ಈಶ್ವರ್ ಅಂತ ಅದಾನನ್ರಿ ಅವಂದು ಈಗ ನೀವೆಲ್ಲಿ ಇದಿರಿ ಇನ್ನು ಶಾನೂ ಅವ್ರೆ
ನಾವು ಇಲ್ಲಿ ಯಾವ್ದೋ ಒಂದ ನೃಪತುಂಗ ಬಾಯಸ ಹ್ವಾಸ್ಟೆಲ ಅಂತಿದೆ ಅದರ ಮುಂದೆ ಇದೀವಿ.
ಹಾ ಹಾ ಬರಿ ಬರಿ ಕಾಲೇಜಗ್ ಹೋಗ್ರಿ ಓದ್ರಿ ಶಾಣೆ ಆಗ್ರಿ ಮನಿಗ್ ಹೆಸರ ತಗೊಂಡ ಬರಿ. ಎ
ನೀವೇನ್ ಮಾಡಾತಿರಿ ನೀವೇನ್ ಓದತಿರೆ ಏನ್ ಇಲ್ಲಾ ಖಾಲಿ ಇದಿರ ಈಗೆಲ್ಲ.
ನಾವು ಹ್ಮ ಯು ಪಿ ಎಸ್ ಸಿ ಪ್ರಿಪೇರ್ ಆಗಕ ಹತ್ತಿವಿ ರಿ ಎರಡು ದಿಂದು
ಯು ಪಿ ಎಸ್ ಸಿ
ಹ್ಮ್
ಯು ಪಿಎಸ್ ಸಿ ಫುಲ್ಲಫಾರ್ಮ್ ಎನ್ರಿ? ಯು ಪಿ ಎಸ್ ಸಿ ಫುಲ್ಲಫಾರ್ಮ್?
ಬರತ್ ನಾ ಅವು ಎಲ್ಲಾ ಅವು ಎಕ್ಸಾಮ್ದಾಗ ಇರತವರಿ ನೀವು ಎಲ್ಲಾ ಇವು ಎಲ್ಲಾ ಕೇಳಂಗಿರಲ್ಲ. ಈ ಕಾ ಹ್ಮ್ ಟೆಕ್ನಾಲಜಿ ಬಾಳ ಮುಂದುವರ್ಯಾಕತೈತಿ.
ಹ್ಮ್
ಟ ಜಲ್ದಿ ನಿಮ್ಮ ವಿದ್ಯಾನಿಲಯಕ್ಕೆ ಹೋಗಿ
ಹ್ಮ್
ಯಶವಂತ್ ಬಿಂಪಲ್ಲಿ ಐದಾರೇನ್ರಿ
ರೊಕ್ಕ ಮತಿ ಸಾವಿರ ಕೋಟಿ
ಕಾಲೇಜ್ ಟಾಪರ್ ಅಂತ ಅಲ್ರಿ
ಹ್ಮ್ ಹೊಸ ಕಾಲೇಜ್ ಸೇರಿಖಂಡರ ಅವ್ರು. ಅವ್ರು ಅವರು ಸ್ವಲ್ಪ ನಿನ್ನೆವರು ಪಾದರಕ್ಷೆಕಿ ನೊರಾ ಐವತ್ತು ಸ್ಪೀಡ್ ದಾಗ ಓಡ್ ಬಂದಾರ್ರ ಅವರು
ಅಬಾ ಬಾಬಾ
ಏಯ್ ನಾ ಫೋನ ಮಾಡ್ಲಿ ಅಲ್ಲಿ ಇಲ್ಲಿ ಓಡಿ ಬಂದಾರ ನೋಡ್ರಿ ಇವ್ರು
ಅಂದ್ರೆ ಮುಂದಿನ ವರ್ಷ ಹುಸೇನ್ ಬೋಲ್ಟ್ ತರ ಹೋಡ್ ತರ ಅಂದ್ರೆ
ಹುಶ್ಯನ್ ಬೋರ್ಟ್ ಟ್ರೈನಿಂಗ್ ಕೊಟ್ಟೂರು ಯುವ್ರಿ ಯಕ್ಷನ್ ಬೋಲ್ಟ್ ಈಗ್ ಬೋಲ್ಟ್ ಕಳಸಿದ್ದ ಇವ್ರಿ
ಹ್ಮ ಹ್ಮ
ಇವ್ರ್ದ ನಡಕ್ ಸ್ವಲ್ಪ ಬೋಲ್ಟ್ ಮುಡ್ದ್ ಬಿಡ್ತರಿ ಹಂಗಾಗಿ ಇವ್ರ ಬಿಟ್ರು ಆಮೇಲೆ ಅವರು ನಟ್ ಟೈಟ್ ಮಾಡಿದ್ಮ್ಯಾಲ ಅವರು ಚೂಡಕ್ ಹಚ್ಚ ಮಾಡಿಯ
ಅದ ಯಶವಂತ್ ಬಿಪಲ್ ಅಂತ ಇದ್ರ ಅಲ್ರ ಅವರು ಏನು ದೊಡ್ಲೆಕ್ಕ ಓದ್ತಾರ ಅಂತಲ್ರರಿ ಕಾಲೇಜ್
ಅಯ್ಯೋ ದೊಡ್ಲಕ್ಕ ಹೋತಾರೆ ಅವ್ರ ನೆಕ್ಸ್ಟ್ ಈಗ ಒಂದ್ ಕಾಲೇಜ್ ತೇಗಿಯಾರ್ ಅದರ್ ರೀ ಹ್ಮ್ ನೆನ್ನೆ ನ್ಯೂಸ್ ಪೇಪರ್ದಾಗೂ ಬರ್ತ ಬರ್ತಾರ ನ್ಯೂಸ್ ತಾಗೂ ಬರ್ತಾರ ದೂರವಾಣಿಯಾಗು ಬರ್ತಾರ ಅರಣ್ಯ ಇಲಾಖೆ ಎಲ್ಲಾ ಎಲ್ಲಾದಾಗ ಹಸ್ರಿದ್ರು ಅವರ್ದ್ ನೀವ್ ಎಲ್ಲರಾ ನಿಮ್ಗೆ ಎಲ್ ಬೇಕ ಅಂತ ತಕೋರಿ ಅವ್ರ್ದ ಎಲ್ಲಾ ಕಡೆ ಹವ ಹಂಗ ಗೈತ್ರಿ ಮತ್ತೇನ್ರೀ ಎಷ್ಟ್ ಗಿಡ ಅದವು ನಿಮ್ಮ ಇದ್ರಾಗ ಪೂಜೆ ಆಯಿತ್ರಿ
ನಮ್ಮಲ್ಲಿ ಈ ನನ್ ಮುಂದೊಂದು ಈ ಕಡೆ ಐದು ಐದ್ ಬೇನೆ ಗಿಡ ಕಾಣತ್ತವ್ರೀ ಈ ಕಡೆ ಒಂದು ಐದು ಬಾಳೆ ಗಿಡಾ
ಹಾ ಹಾ ಬಾಳೆಹಣ್ಣು ಬಾಳೆಹಣ್ ನೀವು ಬಾಳೆಹಣ್ ಬಾಳೆ ಬೆಳೆಸ್ತರಿ ನಿಮ್ ಬಾಳೆಹಣ್ ಹೆಂಗ್ ಬೆಳೆಸ್ತೀರಿ ಹಂಗತಿಗೆ ಎಲ್ಲಾ ಚೋಲೋ ಆ ಬಾಳೆಹಣ್ಣಿಗ್ ಬಾಳ ರೇಟ್ ಐತ್ರಿ
ಏ ಬಾಳ ರೇಟ್ ಐತ್ರಿ ಇವಾಗ ಬಾಳಹಣ್ಣಿಗೆ
ಹಾ ನೀ ಬಾಳೆನ್ ಹ್ಮ್ ಅವ್ರ ಐದ್ ರೂಪಾಯಿ ಐತ್ರಿ ಬಾಳೆನಗ್ ಹತ್ ರೂಪಾಯಗವು ಬಾಳೆಣ್ಣಿಗ್ ಬಾಳ ಬೆಲೆ ಐತಿ ನಿಮ್ ಬಾಳೆನ ಸುರಕ್ಷಿತವಾಗಿ ನೋಡ್ಕೇರಿ ಬಾಳ ಮಂದಿ ಅವ್ರ ಇವ್ರು ಬಾಳ ಬಾಳ ನ್ ಕದ್ಯ ಕದಕ್ ಬರ್ತಾರ ಸ್ವಪ ನುಡ್ಕಂತ ಇರ್ರಿ ನೀವು ಬಾಳೆನ್ ಏನಾರ ಇದ ಅಂದ್ರೆ ಮತ್ ನಿಮ್ಗ ಬಾಳಪ್ಪ ಅಂತ ಹೆಸರು ಬರ್ತ್ ನೋಡ್ರಿ ಬಾಳೇನ್ ಬಾಳಪ್ಪ ಅಂತ ಹೆಸರು ಮಾಡ್ತ ನಿಮ್ದು ಮತ್ತೆ ಬಸವರಾಜ್ ಯ ಎಸ್ ಅಂತದೀ ಲೇಟ್ ಬೇರೆ ನ ನಗು ಮುಖದ ಒಡೆ ಅಂತ ಇಟ್ಟೀವ್ರಿಗೆ ನಗುಮುಖದ ಒಡೆಯ
ಯ ಬಾವರ್ ಮಾಡ ವಿಕಾಸ ಅಂತ ಗೊತ್ತೇನ್ರಿ ನಮ್ಗೆ
ಅಯ್ಯೋ ಅವ ಇದು ಮನ್ಷ್ಯರ್ ಹುಟ್ಟಿದವ
ಹೌದೌದ್ರಿ ಅವ ಸ್ಪೋರ್ಟ್ಸ್ ಪರ್ಸನ್ ಅಂತ ಅಲ್ರಿ ಕಾಲೇಜ್ ಒಳಗೆ ಜ ಜಿಮಂಬ ಹ
ಹ್ಮ್
ಜಿಮ್ ಟ ಅದೇ ಜಿಮ್ ಚೆಲ ಒಬ್ರು ಯೋಗೇಶ್ ಅಂತ ಇದಾರೆ ಗೊತ್ತೇಲ್ ಅವರು
ಹಾ ಜಿಮ್ ಟ್ರೈನರ್ ಯೋಗೀಶ್ ಗೊತ್ತಿ ಅವ್ರಲ್ಲಾ ಬಹಳ ಪರಿಚಯ ನಮ್ಗ ಅವರು
ಹ ಏನ್ ಹೊಡಿತರಿ
ಹೇಳಿ ಗ ಅಿ ಬಏ
ಕ್ಲಾಸ್ ಯಾವ್ದ ಐತ್ರಿೀ
ನಮಗ ಈಗ ಇದು ಹ್ಮ ಯಾವ್ದ ಅರಣ್ಯ ಅಧ್ಯಾಯನ ಐ್ತ್ ನೋಡ್ರಿ ನಡಕ್ಕೆ ಅಂದ್ರ ಅರ್ಥ ಮಾಡ್ಕೇರಿ ಸ್ವಲ್ಪ ಅರ್ಥ ಇಲ್ದಕ್ ಬರ್ಬೇಡ್ರಿ ಬದದ್ರ ಮನುಷ್ಯಸ್ತ ಇದ್ದ ರೀ ಹ್ಮ್ ಚಲೋತ್ನಗ ತಿಳ್ಕಾರಿರಿ ಮನ್ ಬಗ್ಗೆ
ಹಾ ರೀ
ಬಾಳ ಇದ ಐತಿ ಅದನ್ನ ಉಳಸ್ಕೊಂಡ್ ಹೋಗ್ರಿ
ಹಾ ರೀ
ಬಿ ಕೊಟ್ರಿ ನಿಮ್ಮನ್ನು ಮ ಬಿಟ್ಟ ಕೊಡ್ತಾ ಗಣ್ಣ ನೀವ ಹಡಿದ್ರ ನಿಮ್ಮನ್ನು ಮ ಮನುಷಕ್ಕೆ ಮಣ್ಣ ಆಗಿ ಮಣ್ಣಾಗ ನೀವ್ ಹೋಗ್ರಿ ಎಲ್ಲಾ ಒಂದ್ಿವ್ಸ ಎಲ್ಲ ಚಲೋ ಹಾಗೆ ಆಗುತ್ತಾ ಹ ಹ್ಮ ನೀವು ಒರ ಟೆನ್ಷನ್ ತಗಕೊಡ್ರಿ
ಟ್
ರ ಮನೆ ವಿಕಾಸ್ ಅವರು ಬ್ಯಾಟಿಂಗ್ ಮಾಡಿದರಿ ಅವ್ರ ಊರಾಗ
ಅದೇ್ರೀ ನಾವ್ ಹೋಗಿದ್ದೀವಿ್ರೀ ವಿಕಾಸ್ ಅವ್ರ ಊರ್ಗ್ ಹೋಗಿದ್ದೀವ್ರಿ ಹೋಗಿದೀವ್ರೀ ನಾವ್ ಹೋಗಿದ್ದೀವಿ ವಿಕಾಸ್ ಅವ್ರವ್ರಿಗೆ
ಹಾ ನೀವು್ ಎಲ್ಲ ಊಟ್ರ ಕತೆ ಎಲ್ಲಿ ಇರ್ತೀರಿ ಕೂಡ್ರಿ ನೀವು ಊಟ ಎಲ್ಲಿ ಇರ್ತಲ್ ನೀವು ಶಾಣಾಪುರ್ ಇರ್ಲೇಬೇಕು ಎಲ್ಲಾ ಚಲ ಆುತ್ತತ್ತ ಒಳ್ಳೇದಾಗುತ್ತಾ ನೀನ್ ಲಿಂಬೆನ್ ಕಟ್ಟಿಗೆಂದು ಓಡಿ ಹೋಗ್ಬಿಡು ಜೈನ್ ಜೈ ಕರ್ನಾಟಕ ಬಾಯ್ ನಾಳೆ ಅಷ್ಟು ತೋ ನಿಿಂಗ
ಆಯ್ತ್ರಿರಿ
ಚಂದಲ್ಲ